ಹಲೋ ಏನ್ರಿ ಮತ್ತೆ ನೀವೆ
ನಾವೇನ್ ಹೇಳೋದು ನಮ್ದ ಏನು ಎಲ್ಲ ಕೇಕ್ ತಿನ್ಕೊಂಡ್ ಕುತ್ಕೊಂಡಿದೀವಿ ಅಷ್ಟೆ
ಕೇಕ್ಕ
ಹ್ಮ್
ಏಳ್ಕ್ಕೆ
ಸುಮ್ನೆ ಹಂಗೆ ಬೇಜಾರಾಗ್ತಿತ್ತಲ್ಲ ಮನಲಿಟ್ಟು ಹಂಗೆ ತಗೊಂಡ ತಿಂತಾ ಇದ್ದ
ರಿಚ್
ಈರಿಚ್ ಅಂತ ಏನಿಲ್ಲ ನೆನೆ ನಮ್ಮ ಮಹ ಇದ ಇದ್ರ್ದ ಬಾಡ ಇತ್ತುು ಸೌಕ್ಯಕ್ ಯಾರು ತಿಂಡಿರ್ಲಿಲ್ಲ ಅಷ್ಟೊಂದು
ಹ್ಮ್
ಅಂದ್ರೆ ಐಸ್ ಕೇಕ್ ಟೈಪ್ ಆದ್ರೆ ತಿನ್ನಕ್ ಆಗಲ್ವಲ್ಲ
ಹ್ಮ್
ಅದಕ್ಕೆ ಅದು ಇತ್ತಲ್ಲ ಸ್ವಲ್ಪ ತಿನ್ಬೇಕು ಅನ್ನಿಸ್ತು ಹಂಗೆ ಇತ್ಕೊಂಡು ತಿಂತವಿ ತಾಯ್ದ
ಹ್ಮ್ ನೋಡ್ರಿ ಕರಿತೀರಾ ಬರ್ರಿ ಅಂತ
ಕರಿವರ್ಗು ಇರ್ರಿ
ಹ್ಮ
ಬನ್ನಿ ತಿ ನರ ಅಂತೇ ನೀ ಹೋಗ್ಬೇಕನಾ
ಬೆಳ
ಯಾಕ್ ಬೇಡ ಯಕಏಕಿಗೆಟ್ಟ ಅಟ್ಟೆ ಹಾಕಿರ್ತಾರೆ ಅಂತನಾ
ಹಾ
ಅದು ಎದಲೇಸ್ ಬನ್ನಿ ಹಂಗೇನಿಲ್ಲ ಇದಾನ ಅಲ್ಲ ಮೊಟ್ಟೆ ವೆಜ್ ತಾನೆ ಮತ್ತೆಂತತನ ಎಲ್ಲ ಅಂತೀರಾ
ಗಿಡದಿಂದ ಬರುತ್ತ ಅದಕ್ಕೆ ವೆಜ್ಜು
ಅಲ್ಲ ಇವಾಗರ ಸೈನ್ಸ್ ಅಲ್ಲೆಲ್ಲ ಸರ ಅದದು
ಹ್ಮ್ ಅದೇ ಸೈನ್ಸ್ ಅಲ್ಲಿ ಹೇಳಿದ್ದ ನಾನಾನ
ಹು ಹೂ ಅದು ಗೆಡ್ಡೆಯಿಂದ ಬರಲ್ಲ ಚುಕ್ಕ ಕೋಳಿಯಿಂದ ಬರತ್ತೆ
ಕೋಳಿಂದ ಬರುತ್ತೆ ಅದು ಭ್ರೂಣ ಭ್ರೂಣ ಹತ್ತೇ ಮಹಾಪಾಪ.
ಹೌದಾ.
ಹ್ಮ್ ಗೊತ್ತಿಲ್ಲಾ.
ಹಾಗಿದ್ರೆ ನೀವು ಇವಾಗ ಸೊಪ್ಪ ತಿಂತೀರಲ್ಲ ಆದ್ರೆ ಅಷ್ಟ ಅಷ್ಟೊಂದು ಕೀಟಾಣುಗಳು ಇರುತ್ತೆ ಅದನ್ನ ಹತ್ಯೆ ಮಾಡ್ತೀರಾ ಅದು
ನಾವು ತೊಳೆದಬಿಟ್ಟ ತಿಂತೀವಿ ತೊಳೆದ ಬಿಟ್ಟ
ಅದ್ ತೊಳಿಬೇಕಾ ಸತ್ತ ಗೊತ್ತಲ್ಲ
ಸತ್ತ ಹೋಗ್ಲಿ.
ಅದು ಪಾಪ ಅಲ್ವಾ
ನಮ್ ಕಣ್ಣಿಗೆ ಕಾಣಲ್ಲವಲ್ಲ.
ಯಾಕ ಕಾಣಲ್ಲ ಇವಾಗ ನೀವು ಸೊಪ್ಪತಾಗೋ ಒಂದ್ ಸೆಕೆಂಡ್ ಬರ್ತರಲ್ವ ಅವಾಗ ಹಿಂದೆ ಕಡೆ ಮೊಟ್ಟೆ ಎಲ್ಲಾ ಇರತ್ತೆ ನೋಡಿ. ಸೊಪ್ಪಲಿ ಇರತ್ತೆ ನಿಮಗ್ ಗೊತ್ತಿಲ್ಲ ಯಾಕಂದ್ರೆ ನೀವು ಹುಡ್ಗ ಅಲ್ವಾ. ಮೇ ಬಿ ನಿಮಗ್ ಗೊತ್ತಿರಲ್ಲ ಸೊಪ್ಪಲ್ಲ ಬಿಡ್ಸಿರಲ್ಲ ಅಲ್ವಾ ನಿಮಗ್ ಗೊತ್ತಿರಲ್ಲ ನಾ ಸೊಪ್ಪ ತಪ್ಪೆಲ್ಲ ಬಿಡಸ್ತಿವಲ್ಲಾ ನಮಗ್ ಗೊತ್ತಿರತ್ತೆ.
ಹ್ಮ್
ಅದ್ರಲ್ಲಿ ಒಂಥರ ಹಿಂದೆಗಡೆ ಬ್ಲ್ಲಾಕ್ ಸ್ವರಿ ಬ್ಲ್ಯಾಕ್ ಅಲ್ಲ ವೈಟ್ ವೈಟ್ ಗೆ ಒಂಥರ ಮೊಟ್ಟೆ ಮೊಟ್ಟೆ ತರ ಇರುತ್ತೆ.
ಹ್ಮ.
ಅದನ್ನ ಕಿತ್ಬಿಟ್ಟು ನೀವು ತೊಳ್ದಾಗ ಅದು ಸತ್ತೋಗಲ್ವಾ ಅದು ಭ್ರೂಣನೆ ತಾನೆ. ಅದನು ಹುಳಾನೇ ತಾನೆ ಆಗತ್ತೆ ಅದು ಪಾಪ ಅಲ್ವಾ.
ಹ್ಮ್ ಏನ್ ನೀವು ಸೇಮ್ ನಮ್ಮ ಹುಡ್ಗಿ ತರಾನೇ ಮಾತಾಡ್ತೀರಾ.
ಹಾ.
ಹಾ.
ಹಾ ಅವ್ರ ಬೇರೆ ನಾವ್ ಬೇರೆ ಹೇಳಿ.
ಗೊತ್ತು.
ಹ್ಮ್.
ಹೇಳಿದ್ದು ಅವರ ವಾಯ್ಸ್ ತರಾನೇ ಇದೆ ಅಂತ.
ಓಹ್ ಒಹೋ ಓಕೇ.
ಹಾ.
ಹ್ಮ್ ಹೇಳಿ ಇವಾಗ ಅದು ಪಾಪನಾ ಇಲ್ವಾ.
ಪಾಪಾನೆ.
ಮತ್ತೆ ಚಿಕನ ನಿಂದ ಮೊಟ್ಟೆ ತಿನ್ಬಿಟ್ರೆ ಮಾತ್ರ ಅದು ಪಾಪ ಆಗತ್ತೆ ಅಂತ. ತಂದ್ಬಿಟ್ರ ಹನ್ ಹೆಂಗೆಂತ ಹೇಳೋಣ ನಿಮ್ಗೆ.
ಪಕ್ಕಾ ಪಾಪಿ ನಾನು.
ಹಾ ಆ ಸಾಂಗ್ ಗೊತ್ತು ನನ್ಗೂನು.
ಹ್ಮ್ ಕಾಫಿ ಕಾಫಿ ನಾನು.
ಹ್ಮ್ ಹೌದಾ
ಈಗ ನನ್ನದೇ.
ಹ ಸಾಕು ಯಾವದ್ರಾದು ಕತ್ತ ಓಡ್ಬಂದ್ಬಿಟ್ಟ. ಆಮೇಲೆ
ಹ್ಮ
ಹಾ ಯಾರೋ ನಂತರನೇ ಹಾಡ ಹೆಳ್ತಾ ಇದಾರೆ ನಂತಾರಣೆ ಹರ್ಚ್ಕೊತ ತಿಂತಿ ಇದಾರೆ ಅನ್ಬಿಟ್ಟು ಓಡ್ಕೊಂಡ್ ಬಂದ್ರೆ ಏನ್ ಮಾಡ್ತೀರಾ.
ಹಂಗೆಲ್ಲ ಓಡಲ್ಲ ಒಡಕೊಂಡ ಬರಲ್ಲ ನಿಧಾನಕ ಬರ್ತೇತಿ ಅದು ಪಾಪ -
ಹಡ್ತಿರೋ ಸಾಂಗಗೆ ಹ ಟ್ರ್ಯಾಕ್ ಆಗಿ ಬೇಗ ಕತ್ತೆ
ಅಯ್ಯೋ ಒಂದ್ ಹುಡ್ಗಿನೇ ಬರಲ್ಲ ಅಂದ್ರೆ ಕತ್ತೆ ನೆಲಿಂದ ಬತೈೇತ್ರಿ
ಏನ
ಒಂದ್ ಹುಡ್ಗಿನೂ ಬರಲ್ಲ ನಾವ್ ಹೇಳ ಅಡಿಗೆ
ಅದೇ ಹುಡ್ಗಿ ಬರಲ್ಲ ಹುಡ್ಗಿ ಯಾಕಂದ್ರೆ ಅವ್ಳು ಹುಡ್ಗಿ ನೀ ಹಾಡ್ತರ ಸೇಮ್ ಟ್ಟೋ ಕತ್ತ ಅರ್ಸತ್ತಲ್ಲಾ ನೋಡಿ
ಹೌದಾ
ಹಾ ಚರಗತೆ
ಬಿಡ್ರಿ ಹೋಗ್ಲಿ ಕತ್ತೆ ಕೆಲ್ಸ ನಾದ್ರು ಮಾಡುತ್ತಿ ಹುಡ್ಗಿ ಕೆಲ್ಸ ಮಾಡಸ್ಕೊಂತಾಳೆ ಹ್ಮ್
ನಿಮ್ಗೆ ಏನ್ರಿ ಗೊತ್ರಿ ಹುಡ್ಗಿರ್ ಕೆಲ್ಸ ಮಾಡ್ತಾರ ಇಲ್ವಾ ಅಂತ.
ನನ್ನ ಎಲ್ಲರಿಗೂ
ಹೆಂಗ ಹೇಳ್ತೀರಾ ಹುಡ್ಗಿರ್ ಕೆಲ್ಸ ಮಾಡಲ್ಲ ಅಂತ. ಎಲ್ಲರಿಗೂ ಹೇಳಿಲ್ಲ ಅಂದ್ರೆ. ಸ್ವಲ್ಪ ಜನ ಇರ್ತಾರೆ ಯಾಕಂದ್ರೆ ಅವ್ರ ಮನೇಲಿ ಮಾಡ್ಸಲ್ಲ ಅವ್ರು ಮಾಡಲ್ಲ
ಬಿಕಾಸ್ ಇವಾಗ ನಿಮ್ಮ ಅಮ್ಮನೂ ಹುಡ್ಗಿನೇ ಅಲ್ವಾ ಅವರು ಮಾಡ್ತಾರ ಅಲ್ವಾ ಕೆಲ್ಸನ ಎಷ್ಟು ಕೆಲ್ಸ ಮಾಡ್ತಾರ ನೋಡಿ ಬೆಳಿಗ್ಗೆ ಎದಾಳ್ತಾರೆ ಮನೆ ಕಸ ಗುಡಿಸಸ್ತಾರೆ ಮನೆ ರ್ಸ್ತಾರೆ ಆಮೇಲೆ ನಿಮಗೆಲ್ಲಾ ಟಿಫಿನ್ ರೆಡಿ ಮಾಡಿ ನಿಮಗ್ ತಿನ್ ನಿಮ್ಗೆಲ್ಲಾ ಕಾಲೇಜ ಕಳಿಸ್ತಾರೆ ಪಾಪ ಆಮೇ ಕುತ್ಕೊಂಡ್ ಅವಳ ಎಷ್ಟೋ ಹೊತ್ತ ಆದ್ಮೇಲೆ ಊಟ ಮಾಡ ಕುತ್ಕೊಂಡ ಒಂದ್ ಸ್ವಲ್ಪತ್ ಕುೂತ್ಕೊಳಂಗಗೆಲ್ಲ ಆಮೆ ಆವಾಗಲೇ ಹೋಗಿ ಪಾತ್ರೆ ತೊಳೆದು ಮತ್ತೆ ಮಧ್ಯಾಹ್ನ ಓಟಕ್ ರೆಡಿ ಮಾಡ್ಬೇಕು
ಹಾ
ಮಧ್ಯಾಹ್ನ ಎಲ್ಲಾ ಊಟ ರೆಡಿ ಮಾಡಿಸ್ರಲ ಎರಡು ಗಂಟೆ ಆೆ ಹೋಗುತ್ತೆ ಅವಾಗೆಲ್ಲಾ ಬಂದು ನೀವು ಮತ್ತೆ ನೀವು ಬಂದಿರ್ತಾರ ನಿಮಟಾಕಿ ಅದೆಲ್ಲ ಮಾಡಿ ಮತ್ತೆ ಅವ್ರ ಪಾತ್ರೆ ತೊಳೆದು ಮತ್ತೆ ಅವ್ರು ಊಟ ಮಾಡಿ ಮತ್ತೆ ಅಷ್ಟರಲ್ಲಿ ಆರು ಗಂಟೆ ಹಾಗೆ ಉಯತು ಪಾಪ ಮತ್ತೆ ಕಾಫಿ ಇಡ್ತಾರೆ ನಿಮ್ಗೆಲ್ಲಾ ಕೊಟ್ಟು ಅವರು ಕುಡ್ದು ಆಯ್ತ ದೇ ಅಷ್ಟ್ರಲ್ಲಿ ಏಳ್ ಗಂಟೆನಾ ಆಮೇಲ್ ಪಾಪ ಸಾಯಂಕಾಲಂದ ಸಾರಿ ನೈಟ್ ಅಡ್ಗೆನ ಸ್ಟಾರ್ಟ್ ಮಾಡ್ಕೊಂತಾರೆ ಅಷ್ಟು ಕೆಲ್ಸ ಮಾಡೋ ನಿಮ್ಮ ಅಮ್ಮನ ಮುಂದೆ ಇಟ್ಕೊಂಡೋದ್ ಹೆಂಂಗ ಹೇಳ್ತೀರ ಹುಡ್ಗಿರ್ ಕೆಲ್ಸ ಮಾಡ ಲ್ಲ ಅಂತ
ನಾ ಎಲ್ಲಾ ಒಳಕ ಇಿ ವಳ್ಳಲಿವಲ್ಲ
ಹೌದು ಎಲ್ಲಾ ಹುಡ್ಗಿರ್ಗೂ ಹೇಳಿಲ್ಲ ಬಟ್ ಏನ್ ಗೊತ್ತಾ ಒಬ್ಬೊಬ್ರು ರಿಚ್ ಇರ್ತಾರ ಅಲ್ವಾ ಅವ್ರ ಮನೇಲಿ ಕೆಲ್ಸ ಮಾಡ್ಸ
ಹ ನಾನು ಅವ್ರಗ ಹೇಳಿರ್ಬೋದು
ನೀ್ ಅವ್ರಿಗೆ ಹೇಳ್ಬೇಕು ಅಂತ ಅಂದಾಗ ರಿಚ್ ಗರ್ಲ್ಸ್ ಅಂತ ಮೆಣ್ಸೆನ್ ಮಾಡಿ ಹೇಳ್ಬೇಕಿತ್ತು ರಿಚ್ ವಿಫಲಂತ
ಹೌದಾ ಸರಿ ಸರಿ
ಹ್ಮ್
ಹ್ಮ್
ನೀ್ ಹಿ ಬರಿ ಎಲ್ಪ್ ಮಾಡಿ ನಮ್ಮಗೆ ಹ ಒಂದ್ ದಿನ ಬರ ನ ಬಿಡಿ ಹೆಲ್ಪ್ ಮಾಡಕೊಟ್ಬಿಟ್ಟ ಬರ್ತೇನ ಹೋಗ್ಲಿ
ಏನೋಗ ಬಂತಿನಲ್ಲ
ಓಹೋ ಹಗೆಲ್ಲ ಆಗಲ್ಲಪ್ಪಾ ನಿಮ್ಮ ಹುಡ್ಗಿ ನಿಮ್ಮ ಪರ್ಕೆಲ್ಲ ಹೊಡಿತಾರೆ ಮೇಲೆ
ಹ್ಮ್ ಗೊತ್ತಾಗಲ್ ಬಿಡ್ರಿ ನಾ ಹುಡ್ಗಿ ಅಂತ
ಹ್ಮ ಏನ್ ನಾಯಿಸ್ ಹಾಕಿದ್ದೀರಾ ನೀವು ಹ್ಮ್ ಹ್ಮ್ ಎಷ್ಟಾಯ್ತವೆ ನಾ ಎಷ್ಟು ಸಗಿದ್ದೀರಾ ಹ್ಮ್ ಏನು ಅಂದ್ರೆ
ನೀ ಹತ್ತೀರ ಅಷ್ಟೇ ಹೇಳ್ಕ್ರಿ ನಾವ್ ಮನೆ ಒಳಗೆ ಕಾಣೋದು ಅದಿಕ್ಕೆ ನಾಯಿ ಮನೆಯ ಒಳಗೆ ಇಕೊಂಡಿದ್ದೀವಿ
ಹೌದಾ
ಹ
ಮತ್ತೆ ಇನ್ ಮಿಕ್ಕಿದ ಜನಗಳೆಲ್ಲಾ ಅಂದ್ರೆ ನಿಮ ರಿಲೇಷನ್ ಎಲ್ಲಾ ಆಚೆ ಹಾಕ್ಬಿಟ್ಟಿದೀರಾ
ಪಕ್ಕ
ಹ
ಹ್ಮ ಅ ಯಾರು ನಾಯ್ತರ ಇಲ್ವಲ್ಲ ನಾಯ್ತರ ಇಲ್ವಲ್ಲ ಅವ್ರೆಲ್ಲ ಮನುಷ್ಯರು ಕ್ರೀ ಅವರೆಲ್ಲ ಮನುಷ್ಯರು ಅದುಕೆ ಅಚ್ಚೆಹಾಕಿದವಿ
ಹ್ಮ್ ಹ್ಮ್ ಮತ್ತೆ ನೀವು ಮನುಷ್ಯನಲ್ವಾ
ಹ್ಮ ನನಗೆ ನನ್ ಲಾಯಲ್ಗಿದ್ದೀನಿ ನನಗ್ ನಾನ ನೀರ್ ತಾಗಿದ್ದೀಿ ಅದಿಕ್ಕೆ ನನಗ್ ನನ ಕಳಿದ್ದೀನಿ
ಹ ಹ್ಮ
ರಿ ನಾವ್ ಅಂತ ಉಪೇಂದ್ರ ಅಂತಾರ ನಾವ್ ಏನ್ ಹೇಳಿದ್ ನಿಮ್ ಗರ್ ಆಗಲ್ಲ
ಹ್ಮ್ ಹೌದಾ ಹೋಗ್ಲಿ ಬಿಡಿ ನಮ್ಗ ಅರ್ಥ ಆಗು ಏನು ಆಗ್ಬೇಕಾಗಲ್ಲ ಬಿಡಿ
ಹಂಗಗೆ
ಹಾ ನಿಮ್ದ್ ವಯ್ಸ್ ಬ್ರೇಕ್ ಆಗ್ತೈತಿ
ಹೌದ ಬ್ರೇಕ್ ಬ್ರೇಕ್ ಯಾಕ್ರ ತ್ತತೀರಾ ಎಕ್ಸಲೇಟರ್ ಕೊಡ್ರಿ ಸರಿ ಆಾಗುತ್ತೆ
ಹಲೋ
ಹಲೋ
ಹಾ ಹೇಳಿ ಹೇಳಿ
ಬ್ರೇಕ್ ತಿಳಿಬೇಡಿ ಎಕ್ಸ್ಲೇಟರ್ ಕೊಡ್ರಿ ಸರಿ ಹೋಗುತ್ತೆ
ಅಲ್ಲೋ ನಾನು ಹೇಳಿದ್ದು ನಿಮ್ದು ವಾಯ್ಸ್ ಕ್ ಆಗ್ತಿದೆ ಬಿಕಾಸ್ ನಿಮ್ಮ್ ಹತ್ರ ನೆಟ್ವರ್ಕ್ ಇಶ್ಯೂ ಇರ್ಬೇಕು ನೋಡ್ಕೊಳ್ಳಿ ಅಂತ ದ ಯಾವ ಕಂಪ್ನದು
ಇದುದು
ಇದು ಅಂತಾನೂ ಕಮ್ಮಿ ಇದ್ಯಾಾ
ಹಾ ಜಿಯೋರ್ಟೆಲ್ ಜಿಯೋ ರ್ಟೆಲ್ ಅಂತ
ಜಿಯೋ ಹೋಟಲ್ ಅಂತಾನ ಎಲ್ಲ ಎಂತಾನ ಇಲ್ಲ ಜಿಯೋ ಏರ್ಟೆಲ್ ಅಂತನಾ
ಇಲ್ಲ ಇಲ್ಲ
ಮತ್ತೆ
ಜಿಯರ್ಟೆಲ್
ಹ್ಮ್ ಹ್ಮ್ ಹ್ಮ್ ಏನೋಪ್ಪ ಸೌಕ ಮಂದಿ ಇಲ್ಲ ನಾನ ಗೊತ್ತಿಲ್ಲ ನಿಮ್ಗ್ ಗೊತ್ತಿದ್ರೆ ಹೇಳಿದ್ರ ಬಗ್ಗೆ ಸ್ವಲ್ಪ
ತಗಳ್ರಿ ಸಿಮ್ಮ್ ಅದ್ ನಮ್ ಬ್ರ್ಯಾಂಡೇ
ಹ್ಮ್ ಏನ್ ಫೈವ್ ಜಿನ ಟೆನ್ ಜಿನ
ಅದು ಫುಲ್ ಫೈವ ಜಿ ಫೈವ್ ಪ್ಲಸ್ ಸ್ಕ್ಯರ್
ಏನು
ಫೈವ ಸ್ಕ್ವಯರ್ಜಿ ಅದು
ಓ ಫೈವ್ ಸ್ಕ್ವೇರ್ ಮತ್ತೆ ಟೆನ್ ಜಿ ನೀ ಮಾಡ್ಬೋದಿತ್ತಲ್ಲ ಅದಂತು ಫೈವ್ ಸ್ಕ್ವೇರ್
ಅದಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ನಾ ಅವಲ್ಲೇ ಹೇಳಿಲ್ಲ ಏನ್ರೀ ಉಪೇಂದ್ರನ್ ಫ್ಯಾನ್ ಅಂತ.
ಹಾ ಬಟ್ ಡಿಫ್ರೆಂಟ್ ಇರ್ಬೇಕು ಬಟ್ ಉಪೇಂದ್ರಾನೇ ಯಾವಾಗ್ಲೂನು ಕಾಪಿ ಮಾಡ್ಕೊಂಡಿರ್ಬಾರ್ದಲ್ವಾ.
ಉಪೇಂದ್ರ ನನ್ ಮನೆ ಮೇಲೆ ಟವರ್ ಹಾಕಿಸ್ಕೊಂಡಿಲ್ವಲ್ಲ ಫೈಸ್ ಕೇಳಿ ಜಿ ಅಂತ ನಾನು ಕಾಫಿ ಮಾಡಾಕ್ತಿನಿ. ಅವನು ಕಾಪಿ ಮಾಡಕ ಅವನ ಫೈ ಸ್ಕ್ವೇರ್ ಜಿ ಅಂತ ಹಾಕಿಸ್ಕೊಂಡವ್ನ.
ನಂಗ್ಹೆಂಗ್ ಗೊತ್ತು ನೀವು ಪದೇ ಪದೇ ಉಪೇಂದ್ರನ್ ಫ್ಯಾನ್ ಉಪೇಂದ್ರನ್ ಫ್ಯಾನ್ ಅಂತಿದ್ರರಲ್ಲ ಅದ ಮೇ ಬಿ ಏನೋ ಆ ಕಿಸ್ಕೊಂಡಿರ್ಬೇಕ ಅನ್ಕೊಂಡೆ.
ಹ್ಮ್ ಆಯ್ತು ಬಿಡ್ರಿ ಉಪೇಂದ್ರ ಫ್ಯಾನ್ಲ ಡಿ ಬಾಸ್ ಫ್ಯಾನ್.
ನೀವು ಇವಾಗ ಆ ತರ ಎಲ್ಲಾ ಮಾತಾಡದ್ ಬಿಟ್ರೆ ಒಳ್ಳೇದ್ ಅನ್ಕೊಂತೀನಿ.
ಹೌದಾ
ಹ್ಮ್ ಅದು ಬಿಟ್ಟು ನೀವು ಸ್ಕ್ವೇರ್ ಜಿ ಫೈವ್ ಜಿ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡಿ
ಹೌದಾ ಪ್ರಮೋಷನ್ ಮಾಡ್ಬೇಕಾ
ಹ್ಮ್ ಪ್ರಮೋಶನ್ ಕೊಡಿ ತಗೊಂಡ್ತಾರೆ. ನಾನು ಪ್ರಮೋಷನ್ ಕೊಡ್ತೀನಿ ಹಿಂಗೆ ಹಿಂಗೆ ನನ್ ಫ್ರೆಂಡ್ ಏನೋ ಫೈವ್ ಸ್ಕ್ವೇರ್ ಜಿ ಅಂತ ಹೇಳಿ ಒಂದು ಸಿಮ್ ನಾ ಇದು ಮಾಡಿದಾರೆ.
ಹ್ಮ್ ಫುಲ್ ಏಲಿಯನ್ ಜೊತೆ ಮಾತಾಡುತ್ತೆ.
ಏನು.
ಏಲಿಯನ್ ಜೊತೆ ಮಾತಾಡತ್ತೆ ಅದು.
ಓಕೆ ಏಲಿಯನ್ ಜೊತೆ ಮಾತಾಡತ್ತಿ ಅಂತ
ಹ್ಮ್ ಅದು ಫುಲ್ ಯೂನಿವರ್ಸ್ಗೆ ಕನೆಕ್ಟ್ ಆಗುತ್ತೆ.
ಫುಲ್ ಯೂನಿವರ್ಸಿಟಿಗೆ ಎಷ್ಟು ಯೂನಿವರ್ಸ್ಗೆನೆ.
ಹ್ಮ್.
ಹ ಹಾಗಿದ್ರೆ ನಾವು ಇಲ್ಲಿ ಯೂಸ್ ಮಾಡದ್ರೆನೆ ಮತ್ತೆ ಅಮೆರಿಕಾಗ ಹೋಗಿ ಬೇರೆ ಸಿಮ್ ತ ಗೊಳ್ಳೋ ಅವಶ್ಯಕತೆ ಇಲ್ಲ
ಇಲ್ಲ ಇಲ್ಲ ಇಲ್ಲ ಅವೆಲ್ಲ ಇಲ್ಲ.
ಹಾ ಇದೇ ಸಿಮ್ ತಗೊಂಡ್ಬಿಟ್ರೆ ಇಲ್ಲೂ ಯೂಸ್ ಮಾಡ್ಬಹುದು ಅಮೆರಿಕದಲ್ಲಿ ಯೂಸ್ ಮಾಡ್ಬಹುದ್
ಹ್ಮ್ ಇವಾಗ ಬೇರೆ ಸಿಮ್ಗಳು ಬೇರೆ ಕಂಟ್ರಿ ಹೋಗಿ ಚೇ